ಚೆಂಕ.
ಹಾ ಕೇಳತ್ತೆ ಗುರು ನಿನಗೆ ಕೇಳ್ತತಾದ.
ಆ ಕೆಳತತೆ ಎಲ್ಲಿದಿಯಾ.
ಇಲ್ಲಿ ಆಚೆ ಕಡೆ ಇದ್ದಿನಿ ನಾನು.
ಹೌದಾ ಮತ್ತ ಅದ ಏನ್ ಮಾಡಿದೆ. ಇದು ನಾನು ಹೇಳಿದನಲ್ಲ ಇದು ರೊಕ್ಕದು
ಅದ ರೊಕ್ಕ್ದು ಕೇಳಿನಿ ನಾನ್ ಹಿಂಗೇ ಒಬ್ರು ಇದು ಮಾಡ್ತ ಅಂತದ್ರ.
ಹ್ಮ್
ನನ್ನ ಹತ್ರನು ಇಲ್ಲ ಅಮೌಂಟ್ ಈಗ ನಾನ್ ಒಬ್ಬ್ರ ಹತ್ರ ಕೇಳೆ ಬೆಳಗ್ಗೆಟಿಗೆ ರೆಡಿ ಮಾಡ್ತು ಅಂದ್ರ.
ಎಲ್ಲ ಅದುೂ ಈ ಹೆಂಗಂದ್ರ ಹಂಗೆ ಬಿಟ್ಕಂದ್ ಕುಂತ್ರ. ಇದಾಗ್ತದ ಭೀಮಶಂಕರ ಆದಷ್ಟು ಬೇಗ ಹಾಕಿದ್ರ ಇದು ಅದು ಬಡ್ಡಿಯನ ಕಟ್ಬೇಕು.
ಬಡ್ಡಿ ಕಟ್. ನನ್ನ ಹತ್ರ ರಕ್ಕ ಇಲ್ಲಾ ಈಗ ಅದೇ ಬಡ್ಡಿ ಸಾಲಂದ ಇಲ್ಲ ಮನೆಯವ್ರ ಹತ್ರ ಕೇಳಿನೀ ಸ್ವಲ್ಪ ಬಡ್ಡಿ ಗಡ್ಡಿ ಕಡೆ. ಅಂತ.
ಹ್ಮ್
ಈಗ ಬಡ್ಡಿ ಕಟ್ಟಿದಂದ್ರ ಕಡೆಕ್ ಆತ್ ಈಗ ಬಡ್ಡಿ. ಈಗ ಈಗ ಗಂಟ ಆಟೆ ಉಳಿದವಿ ಬಡ್ಡಿ ಕಡಿನಂತ. ಅದ್ರ ಈಗ ಬೆಳಿ ಬಂತಂದ್ರ ಗಂಟು ಬಡ್ಡಿ ಗಂಟೆ ಎಲ್ಲ ಗಡ್ರ ಆಯ್ತದ ಮಾಡೀನಿ ಈಗ ಇಲ್ಲಿ ಒಬ್ಬ್ರತ್ರ ಕೇಳಿ ಈಗಷ್ಟು ಈಗ ಅವ್ರ ನಮಗೆ ಕೊಡದು ಅದ.
ಹ್ಮ್ ಹೌದು.
ಅವರು ಅವ್ರು ನಾನ್ ಕೊಡದದ ಅದು ಅವ್ರಂದ ದಿಡ್ಡು ಕೊಟ್ರಂದ್ರ ಗಂಟು ಉಳಿತ. ಬಡ್ಡಿಗೆ ನನಗೆ ಒಂದಿಷ್ಟು. ಏಟನ್ ಕೊಟ್ರ ಅಂದ್ರೆ ಒಂದು ಸ್ವಲ್ಪ ಅಡ್ಡಿ ಕೆಡಿ ಆಯತು ನಿ ಒಂದು ಏಟ ಅಂತ ಮಾಡಿದ್ದೆ ನಾನು.
ಇಲ್ಲವ ಅದು ಆದಷ್ಟು ಬೇಗನೆೇ. ಕೊಟ್ರ ನನಗನ್ ಸಹಾಯ ಆಗ್ತದ ಭೀಮಶಂಕರ.
ಅದೇ ನಾನು ಮತ್ ನೋಡ ಯಾ ನಿನ್ ಎಷ್ಟನಯ್ತು ಮ ನಿನ್ಲ್ ಎಷ್ಟ್ಣಾಯಯ್ತು ಇದ್ ಮಾಡ ಕೂದ್ನಿ.
ನಾನ ನಿನ್ನಲ್ಲಿ ಕೇಕೋದ ಅದೊಂದೇ ಅಲ್ವ ಭೀಮ ಶಂಕರ ಅದ ಬಿಟ್ರೆ ಅಲ್ಲಾ ಈ. ವರ್ಷದ ವರ್ಷದ್ ಬಡ್ಡಿ ಕಟ್ಕೊಂಡ್ ಬಂದದಿ ಈ ವರ್ಷ ಯಾಕು ಅಷ್ಟು ಲೇಟ್ ಮಾಡಕತ್ತ ಅಂತ ನಂದೊಂದು ಕ್ವಶನ್ ಅಷ್ಟೇ. ಮತ್ತೆೇನಿಲ್ಲ
ಈ ಏನಿಲ್ಲಣ್ಣ ಈ ವರ್ಷ ಸ್ವಲ್ಪ ತಿಪ್ಪಳ ಆಗ್ಬಿಟ್ಟದ ಮನ್ಯಾಗ ಸ್ವಲ್ಪ. ಆರಾಮಿಲ್ಲ ಮನ್ಯಾಗನ.
ಹಾ
ಮನ್ಯಾಗನ್ ಆರಾಮಲ್ಲ ಸ್ವಲ್ಪ ರಕ್ಕದ್ದು ಒಂದು ಟೆನ್ಷನ್ ಬಾಳ ಆಗ್ಯದ ಈಗ ಅಲ್ಲಿಲ್ಲಿ ಸಾಲ ಮಾಡಿವಲ್ಲ. ಈಗ ಅವರು. ಈಗ ಅವಕರು ಬಡ್ಡಿ ಕಟ್ಟಿದ ಈಗ ಹೊಲ್ದ ಲೂಜಗ ಕೊಟ್ಟಿವ ಹೊಲ್ದ ಲೂಜಿ ಲೂಜಗ ಹಯಕೊಂಡ್ ಹೊಲ. ಕಟ್ಟುವಿ.
ಹಾ
ಈಗ ಈ ಮತ್ತೆ ಹೊಲಲುಜಿ ಮತ್ತ ಈಗ ಎಣ್ಣಿ ಗೊಬ್ಬರ ಗೊಬ್ಬರ ಇದು. ಪೀಜಾ ಅವು ತಗಳೆ ಪಳೆ ಅದಗಲ್ಲ ಈಗ ಕಲರ್ಂಗ ಆದ ಅದಕ್ಕೆ ಸ್ವಲ್ಪ ಇದು ಮಾಡಿದೆ ನಾನಲ್ಲ.
ಫೋರ್ಸ್ ಮಾಡಲ್ಲ ಯಾಕೆ ಹೇಳು. ಸುಮಾರು ಆಳು ಏಳು ಎಂಟು ಏಳು ಎಂಟು ವರ್ಷಲ್ಲಿಸ ನೀನು ಬಡ್ಡಿ ಕಟ್ಟಿದ ಕರೆಕ್ಟ್. ಆಗಾಗಿ ಈ ವರ್ಷ ಯಾಕ ಲೇಟ್ ಮಾಡಕತ್ತನಲ್ಲ ಭೀಮಶಂಕರ್ ಅಂತ ಅದೊಂದ ಇದಾದ ಮತ್ತೆ. ಹ ಈಗ ನಿನ್ನ್ನ ನಿನಗುನು ಸಮಸ್ಯೆ ಅದ ಅಲ್ಲಿ ಈಗ ಹೊಲ ಮನ ಹೊಲ ಮಾಡಿದಂತೀಯ ನಿಮ್ ಮತ್ತೆ. ಮನೆಯವ್ರಿಗೆ ಆರಾಮಲ್ಲ ಅಂತಿದ್ದ ಮತ್ತ ನೋಡು. ಈಗ ಎಷ್ಟು ಸುಮಾರು ನೋಡಪ್ಪಾ ಈಗ ಏನಿಲ್ಲ ಅಂದ್ರು ಒಂದು ಐವತ್ ಸಾವರದ ಬಡ್ಡಿ ಅದ ಐವತ್ ಸಾವಿರದ ಬಡ್ಡಿ ಏನದ ನೀನು ಈಗ ಒಂದು ವರ್ಷದ ಮೂರು ತಿಂಗಳ ಹೆಚ್ಚಿಗ್ ಆಯ್ತಿ ಭೀಮಶಂಕರ.
ಆಯ್ತ್ ಅಣ್ಣಾ ಆಯ್ತ್ ಮತ್ತ್ ಏನ್ ಮಾಡಮ್ಮ ಇದು ಸ್ವಲ್ಪ ಗೊಬ್ಬರದ್ದ ಇದ್ ಬೀಜ ಒಂದ್ ಇಟ್ ಬೀಜಗಳದ್ದು ನಮ್ಗ ಎದ್ರಾಯ್ತಲ್ಲ ಸ್ವಲ್ಪ ಅದಿಕ್ಕೆ ಹಂಗಂತ ಕಟ್ಟಾಕ್ ಅಲಾವ್ ಇದ್ದು ಬಿ ದಿನಗಂತನ ಕೊಡ್ಬೇಕಂತಿಟ್ಟು ಅಂದೆ ಮತ್ತ್ ಬಿಡ್ತು ಸಡನ್ ಆಗಿ ಬೀಜ ತಗೊಂಬಂದ ಎಷ್ಟ ಇದು ಮಾಡಿ ಬಿಟ್ಟೆ ನಾನು.
ಅದ ಅದ ಮಾಡಿದ್ದೇನ ಆಯ್ತ್ ಬಿಡು ನೀನೇನ್ ತಿಂದಿಲ್ಲಲ್ಲಾ.
ಹ್ಮು
ಇಲ್ಲ ಹ ಮತ್ತ ಅದಕ್ಕೆ ಹೊಲ ಮನೆ ಮಾಡ್ಲತ್ತಿವಿ ನಡತಿದ ಹಂಗೇನಿಲ್ಲ ಸೊ ನನಗ ಏನ್ ಬೇಕು ಶಂಕರ್ ಅಂತ ಈಗೂ ನಂದು ನಿಂದು ವ್ಯವಹಾರ ಬಾಳ್ ಅದ ನಡಿ ಈಗ ನಮ್ಮ್ ಮನ್ಯಾಗ ಹೆಣ್ಮಕ್ಳು ಗೊತ್ತದಲ್ಲ ಹೆಂಗ ಅದಾರ ಹೆಂಗಿಲ್ಲ ಅಂತಂದ್ ಅದು ಸ್ವಲ್ಪ ಸ್ವಲ್ಪ್ ಚಲೋ ಕಾಣಲ್ಲ ಈ ಸಂಬಂಧ ಇದ್ದಲ್ಲಿ ಮುರುದು ಬಿಡ್ತಾವ ಅದ್ರಾಗ ಚಲೋ ಇಲ್ಲ
ಹೌದ್ ಅಣ್ಣಾ ನನಗುನು ಗೊತ್ತಾದ ಅಣ್ಣಾ ನೀ ನಿಮನ ಕಷ್ಟಪಷ್ಟು ದುಡದು ಕೊಟ್ಟಿರ್ತೀರಿ.
ಹ ಅದ್ರಾಗ ಹೆಂಗ್ ಅಣ್ಣಾ ಆಯ್ತು ನಾನ್ ಈಗ್ ನಾನು ಈಗ ನಿನ್ನಂಗೆ ಎಸ್ಕೊಂಡ್ ಬಂದ ಗಿಸ್ಸಿಂದ್ ಪಾಪ ನಾನ ನೀನ ನೀ ಅವಾಗ ಎಷ್ಟು ಆ ಸಹಾಯ ಎಷ್ಟು ಮಾಡಿ ನೀ ಗೊತ್ತದ ನೀನ್ ಎನಿ ಕಂಡೀಷನ್ ನಾನ್ ಇನ್ ಕೊಡ್ಲಿಕ್ಕಂದ್ರ ಅವತ್ತ್ ನಿಂದ್ ಹೊಲಾನೆ ಹೋಗ್ತಿತ್ ಅಂದೆ.
ಓಯ್ತಿತ್ತಣ್ಣ ಏನ್ ಈಗ ನಾನ ಹೋಯ್ತಿತ್ತ್ ಕೊಟ್ಟದಕ ನಾನ್ ಮತ್ತೆ ಬ ಜೀವ ತುಂಬಿದಂಗ ಆಯ್ತ್ ನನಗ್ ನೀನ್.
ಎಲ್ಲ ಬರಬರಿ ಭೀಮಶಂಕರ ನೀ ಏನಿಲ್ಲಾ ನೀನನ ನಂಬಿಕಸ್ತಾನೇ ಇದಿದಿ ನೀನ್ನು. ಕರೆಕ್ಟ್ ಟೈಮಿಗೆ ಮಾತು ಮಾತ್ರ ತಪ್ಪಲ್ಲ ಯಾಕೋ ಈ ವರ್ಷ ಮಾತ್ರ ಮಾತು ತಪ್ಪ ಪ್ಪಿದೆ ಅದೊಂದು ಬೇಜಾರ ಅದ್ರಾಗ ಬೇಜಾರ ಅನಾಕ್ಕೇನು ಮೊನ್ನೆ ಒಂದ್ಸಲ ಮತ್ತ ನಿನ್ನೆ ಕೇಳಿದೆ ನಾನು ಇಲ್ಲ ಅಣ್ಣಾ ಮುಂದಿನ ತಿಂಗಳು ಕೊಡ್ತನ್ ಅಂದಿ ನಾನ ಗಪ್ಪ ಅದೇ ನಮ್ಮ ಹೆಣ್ಮಕ್ಳಗ್ ಏನ್ ಮಾಡ್ಯಾರ ಯಾರೊ ಹೇಳ್ಬಿಟ್ಟಾರ ಈಗ ಮೂ ತಿಂಗಳಾಯ್ತು ಇಸ್ಕೊಂದಿಲ್ಲ ಏನಿಲ್ಲ ಕೇಳವಲ್ಲ ಬಿಡವಲ್ಲ ಅಂತ ಅವರು ನೀ ವರ್ಷದ್ ಆದ್ರೂನು ಬಡ್ಡಿ ಇಸ್ಕೊಂಡಿಲ್ಲ ಓ ಆಯ್ತು. ಹಂಗಾರ ಒಂದ್ ತಿಂಗಳ ಮ್ಯಾಗ್ ಆಯ್ತು ಈಗ ಅವರು ಓದ್ ಅ ಯಾವ್ದಂದ್ರ ಇದು ಎಷ್ಟಪ್ ಇದು ಜೂ ಜೂನ್ ಅಲ್ಲಾ ಅ. ಜೂನ್, ಮಾರ್ಚ್ ಅಲ್ಲಿ ಕೇಳಿದ್ರ ಅವ್ರು.
ಹಾ
ಹಾ ಮಾರ್ಚ್ ಅದಕ್ಕೆ ಮಾರ್ಚ್ ಅಲ್ಲ ಇದು ಅ ಮಾರ್ಚ್, ಏಪ್ರಿಲ್ ಮೇ, ಮೇ, ಮೇ ಅಲ್ಲಿ ಕೇಳಿದ್ರು. ಮೇ ಅಲ್ಲಿ ಕೇಳಿದ್ರಲ್ಲ ಮೇ ಅಲ್ಲಿ ಕೇಳಿದ ತಕ್ಷಣ ನನಗ ಏನಾಯ್ತು ಇಲ್ಲ ಕೊಡಂಗಣ ಅವ್ನಗ ಏನ್ ಸ್ವಲ್ಪ ಸಮಸ್ಯೆ ಅದಂತ ನಾನು ಹೇಳದೆ ತಗೋ ಜಗಳನ ಆಯ್ತು ಭೀಮಶಂಕರಿ ಏನ್ ನಮ್ದು ನಮ್ದು ಅವಸರ ಬಾಳ್
ಆದ್ ಅಣ್ಣಾ ಏನ್ ನ ಬೀಜ ತಗೊಂಬಂದು ನಿನಗ್ ಕೊಡ್ಬೇಕಂತ ನಿಟ್ಕೊಂಡೆವು ಬಡ್ಡಿ ಅವ್ ಏನ್ ಮಾಡಮ್ ಈ ಈಗ್ ಸಡನ್ ಆಗಿ ಮಳೆ ಬಂದ್ ಬಿಡ್ತು ಎಲ್ಲರು ಊರಾಗ್ ಕುಂತ್ ಬಿಟ್ರು ನಮ್ಮ ಮನೆಗೆ ಹೆಣಮಕ್ಳ ಏನ್ ಮಾಡಿದ್ರ ಯಾ ಈಗ ಅವ ಬಡ್ಡಿಯ ತಣ್ಣಗಾಕಿ ಸ್ವಲ್ಪ ಇದ್ ಮಾಡಿದ್ರ ಅದ ಹೇಳ ಕಂತಿಂವಿ ಸ್ವಲ್ಪತ್ತು ನಾವು. ಈಗ ಎಲ್ಲಾರೂ ಬೀಜ ಊರಕ್ಕಂತಾರೆ ಈಗ ಬೀಜ ಊರಗ ಬಿಟ್ಟು ಬಡ್ಡಿ ಕೊಟ್ಟು ಅಂದ್ರ ಹೊಲ ಹಂಗೆ ಕೊಡ್ತದ. ಮತ್ತೆ ಯಾರ್ ಬಲಿಯನ್ ಸಾಲ ಎತ್ತಬೇಕತ ನಾವು ಬೇಡ ಆದಷ್ಟು ಷ್ಟು ಬೇಕಾರಾ ನಾವು ಹೇಳಿಕಮ್ಮ ನೀನು ಫೋನ್ ಹಚ್ಚಲಾ ಅಣ್ಣ ಇನೊಮ್ಮೆ. ತಿನ್ ಆಗದ ಪಸ್ಟಿಗ ಪಲ ಮಳಿ ಬಂತ ಎಲ್ಲಾರ ಬೀಜ ಹೊರಕ್ ಕುಂತಾರ ಸ್ವಲ್ಪಾ ರೋಕ ರೊಕ್ಕ ಇಲ್ಲದರಂಗ ಆದೆ ನೀನಗ ಕೊಡ್ಬೇಕ ಅಂತ ಇಟ್ಕಂತೀ ಸಡನ್ ಆಗ ಮಳಿ ಬಂತ್ ಬಿಡ್ತ ಬೀಜ ಹೊರ ಕುಂತೀವಿ.
ನಂದ ನೋಡಪ್ಪ ಹಣ ಸ್ವಲ್ಪ. ಪಿಂಪಲ್ ಆಗ್ಯದ ನೋಡ್ ಸ್ವಲ್ಪ ಕೊಡ್ತ ಇನ್ ಸ್ವಲ್ಪ ಟೈಮ್ ಕೊಡ ನನಗ ಅಂತ ಹೇಳ.
ಇಲ್ಲ ಹೇಳ್ತೀನಿ ಬಿಡ ಹಂಗ ಏನ್ ಇಲ್ಲ ಈಗ ಬಿಟ್ಟಂಗೆಲ್ಲ ಹೆಂಗ ಆತದ ಅಂದ್ರೆ. ಈಗ ನಿನಗ ಒಜ್ಜಿ ನೋಡಿ ಇಲ್ಲ ಆಮೇಲೆ ನಿನಗ ಬಾಳ್ ಬಾರ ಯಾಕ ಕ ಕಟ್ಟಬೇಕದ ಯಾವ ವರ್ಷ ವರ್ಷ ಕಟ್ಟಕಂತ ಬಂದಿರಿ ವರ್ಷ ಬಿಟ್ಟಿದೆ ಅಂದ್ರೆ ಮತ್ತ ನಿನಗ್ ಅದು ಏನ್ ಮಾಡ್ತಾರ ಒನ್ ಟು ಡಬಲ್ ಆಗ್ತದಪಾ ಈಗ ಮೂರ್ ತಿಂಗಳ ಅಂದ್ರೆ ಸುಮಾರ? ಹ ಐವತ್ತ ಸಾವಿರಕ್ಕ ಚಲೋನೇ ಆಗ್ತದ ಬಡ್ಡಿ ಅನಕ ಅದಕ್ ಮತ್ತ ಅವ ಡಬಲ್ ಚಕ್ರಬಟ್ಟಿ ಹಚ್ಚೋ ಮಂದಿ ಅದಪ್ಪ ಅವ ಎಲ್ಲ ಬಣಜಗ ನಾ ಏನು ಇದ ಮಾಡಲ್ಲ ನಿನಗ ಚಕ್ರ ಬಡ್ಡಿ ಹಚ್ಚಲ ನೀನು ಒಬ್ಬ ಪಾಪ ಅಲ್ಲಿಂದ ಬಂದಗೆಸಂದು ನನ್ನ ಹೆಸರ ಹೆಳ್ಕೊಂಡ ಗಸಂದು ಪಾಪ ನಾ ನಿನಗ ಸಹಾಯ ಮಾಡಿನೀ ನೀ ನೀ ಇಸ್ಕೊಂಡ್ ಹೋಗಿದಿ ವರ್ಷ ವರ್ಷ ಬಡ್ಡಿ ಕಟ್ಟಿದಿ ನಾನ್ ನಿನಗ್ ಏನ್ ಅನ್ನಲ್ಲ ಬಟ್ ಈ ವ ರ್ಷ ಹಿಂಗ ಈ ವರ್ಷ ಲೇಟ್ ಆಯ್ತಲ್ಲಾ ನೋಡ ಬೆಳೆ ಬಂತು ಅವಾಗನು ಒಂದ್ ಸುಳ್ಳ ಹೇಳಿದಿ. ಈಗ ನೋಡಿದರನು. ಬೀಜಕ್ಕ ಕೊಟ್ಟಿನ ಅಂತ ಹೇಳತ್ತಿದಿ ನೋಡು ಭೀಮು ಈ ಸುಳ್ಳಿಗ್ ಬಿದ್ದಂಗ ಆಕತದ ಭೀಮಶಂಕರ ನೀನು.
ಸುಳ್ಳಿಗಲ್ಲ ಅಣ್ಣ ಈಗ ಹಿಂಗ ಆಗದ ಮನೆ ಗಣ ಮಕ್ಕಳು ಅಂದ ತಲ್ಲ ಅಂತ ತಲ್ಲ ಅಣ್ಣ. ಏನ್ ಅನತ್ತೀ ಹೇಳ್ ಅಣ್ಣಾ ಒಂದ ಇಷ್ಟ್ ಟೈಮ್ ಒಂದಿಷ್ಟ ಟೈಮ್ ಕೊಡಪ್ಪಾ ಅಷ್ಟ್ ಕಟ್ಲಕ್ ಅಂದ್ರ. ಅದ ಬೇಕಾದರ ಗಂಟಿನೇಷ್ಟ ಸೇರಸನಿ ನೀನ ಅದಂತ ಹೇಳೇಳ ತಣ್ಣಗ ಏನನ ಒಂದ ಇಟ್ಟ ಮಾಡ. ಅಣ್ಣಾ ಅಂತ್ತದಾ ಅಣ್ಣಾ ಒಂದಿಷ್ಟ್ ಟೈಮ್ ಕೊಡಪ್ಪಾ ನನಗ ಟೈಮ್ ಕೊಡಕ ಅಂದ್ರೆ ಗಂಟನ್ಯಾಗ ಸೇರ್ಸ ಲಾಸ್ಟ್ ಗ ಆತ ಮತ್ತ ಏನ್ ಇಲ್ಲ.
ಇಲ್ಲ ಅವು ಹೆಂಗಂದ್ರ ಭೀಮಶಂಕರ ನಾವು ಇಷ್ಟು ಕೊಟ್ಟಿನಲ್ಲಾ ನೀನು ಕಟ್ಟಿದಿ ಇಲ್ಲ ಅಂತಲ್ಲ. ಈಗ ನೋಡಪ್ಪಾ ನಮ ಕರಿಮಾರಿ ಬಂದ್ಬಿಡ್ತಾವ ಈಗ ಸಂಬಂಧಗಳು ಒಗ್ಗಟ್ಟಾಗಿದ್ರೆ ಪಾಡ. ಅದ್ರಾಗ ಏ ಇವ ಅವ್ನಿಗೆ ಕೊಟ್ಟ ಇಷ್ಟ್ ಕೊಟ್ಟ ಇಷ್ಟ್ ಕೊಟ್ಟ ಅಂತದ ತು ನನ್ನ ಹೆಂಡತಿ ಮುಂದ ವದರಿ ಬಿಟ್ಟನ ನಾನ್ ಈಗ ನೆನಬರಕಾಗ ಸಿಂದ ಯಾಕ ಕೊಡಕ್ ಹೋಗಿದಿ ಯಾಕ್ ಬಿಡಕ್ ಹೋಗಿದಿ ನೋಡ ಮಾನಯದ ಮರ್ಯಾದೆ ಅದ ನಿನಗ ಅವ ಹೆಂಗ ಬಯದ ತನ ಹೆಂಗಿಲ್ಲ ಅಂತಂದರು ಬೈದರು ನಾನ್ ಅದ ತೇಲಿ ಕೇಡ್ಸೋಂದಿಲ್ಲ. ಅದೇನ ಚೂರ ಹೆಚ್ಚು ಕಮ್ಮಿ ಅಲ್ಲಿ ಅವ ನಮ್ಮ ಅದಾನ ನಡೀತದೆ ಹೆಂ
ಹೂ
ಇಬರೆ ಇದ್ದ ಆ ಮತ್ತ ಅಂದ್ರುನು ಕರೆಕ್ಟ್ ಕಟ್ಟಿದ್ರ ಭೀಮಶಂಕರ್ ಏನೋ ಒಂದ ಇದು ಭಿಮ
ಆ ಅಣ್ಣ ನೋಡ ಸುಮ್ಮನೆ ನಸಕಿನ ಬದಲ್ಲ ನಮ್ಮ ಮಣ್ಣ ಮೇಲ್ ಹೆಣ್ಣ ಮಕ್ಕಳದ ಏನ್ ಸ್ವಲ್ ಬಳ್ಳಿ ಬೆಳೆದಿತ್ತ ಅಂದ್ರ ವಜ್ಜಿ ತ್ತಿಟ್ಟನ ತಂದ ಕೊಡತಲಾ ಲಾಸ್ಟಗೆ ಸುಮ್ಮ ನೀ ಯಾಕ ಅನ್ಸಿಂತು ಇಷ್ಟ ಕೊಟ್ಟಾತ್ತ.
ನಾ ಹಾಲ ತರಸ ತೇ ನೀ ಇದು ಮಾಡಬೇಡ ನೋಡ ಇಲ್ಲ ನಾನೇನ ಫೋರ್ಸ್ ಮಾಡಲ್ಲ ಆದಷ್ಟು ಸ್ವಲ್ಪ ಪ್ರಯತ್ನ ಪಡ. ಈಗ ನೋಡು ಐವತ್ತ ಸಾವಿರ ಕೆಟ್ಟ ಬೇಕ ಅಲ್ಲೂ ಅದು ತ ನಿನಗನು ಬಾಳ ಒತ್ತಡ ಅದ.
ಒತ್ತಡ ಆದ ಅಣ್ಣ ಇನ್ನೊಬ್ಬ ನನುವ ಕೊಡೋ ಅದ ಹಿಂಗೆ ಅಂತ ಹೇಳಿ. ಬಂದಾಗ ನೆನ್ಸ್ತೀನಿ ಕೊಗ ದವಾಖಾನಿಗ ಕೊಟ್ಟಿದ್ದೆ ನಾನ ಅವ ಇದರ ಅಕೌಂ
ಮಂದಿ ಕೊ . ಇಸ್ಗಾಗ ಒಂದ್ಸರ ಒಂದ್ ತರ ಇರ್ತದ ಇಸ್ಗಂದ ಮೇಲೆ ಕೊಡು ಕೊಡು ಅಂತ ಮನಿಗ ಚಪ್ಪ. ಚಪ್ಪಲಿನೇ ಸೌದು ಹೋಗ್ಬೇಕು ತಿರುಗಾಡಿ ತಿರುಗಾಡಿ ಹ ಮತ್ತ.
ಬ ಆ ವಯಸ್ಕಂದನ. ಈಗ ನಾನು ಕೊಡು ಕೊಡ ನನಗ ನಾನು ಕೊಡದ ಅದಪ್ಪ ಕೊಡು ಕೊಡ ಅಂತನಿ ಈಗ ನನ ಕೊಡಕ್ ತಯಾರಿಲ್ಲವ.
ಇಲ್ಲಾ ಹಂಗೆ ಅದು ಭೀಮಶಂಕರ ನಾನ ಏನ್ ಹೇಳ್ತೇನಿ ಅಂದ್ರ ಒಟ್ಟ. ಇಲ್ಲಿದಲ್ಲಿ ಈಗ ರೊಕ್ಕನು ನನಗೆ ಒಟ್ಟ ನೀ ಈ ತಿಂಗಳನಿ. ನೀನು ಪ್ರತಿ ವರ್ಷ ಕಟ್ಟಿದ್ ನೋಡು ನನಗೆ ರೊಕ್ಕ ಹುಡ್ಕತಿದಿವು. ಈ ಈ ವರ್ಷ ಕಟ್ಟಿಲೋ ನೀನು ಈ ವರ್ಷದ ಮೂರ್ ತಿಂಗಳುಯ್ತಲ್ಲ ಒಟ್ಟರ ರೊಕ್ಕನೆ ಒಟ್ಟ. ಮತ್ತಲ ಹೋಗ್ ಭೀಮ್ ಶಂಕರ.
ಹಣ ಕೊಡತನಿ ಸ್ವಲ್ಪ ಇದು ನೋಡಪ್ಪಾ ಅತ್ ಒಂದ್ವಾಲಿಕಿಗೆ ಏನ್ ಒಂದಟ್ಟ ಕೊಡ್ತನಪ್ಪಾ ಅಂತ ಮ. ಅಲ್ಲ ಅಂತ ಏನ್ಂಳ್ಕ ಈ ಬರ ತಿಂಗಗಳದ ಅಡ್ಡೆ ಕಾತನ್ರ.
ಇಲ್ಲ ಭೀಮಶಂಕರ ಯಾಕಂತಿ ನಾನೇನ್ ಹಂಗೇನಿಲ್ಲ ಮತ್ತ ಅಲ್ಲ ಆದಷ್ಟು ನೀನ್ ಸ್ವಲ್ಪ ಬೇಗನೆ ಇದು ಮಾಡ್. ನಡು ನೋಡು ಎಲ್ಲೇನ ಇದು ಮಾಡ್ಕೆ ಅಷ್ಟೇ ಅದು ಬಿಟ್ರೆ ಏನಿಲ್ಲ.
ನ . ಈಗ ಕೊಟ್ಟನಂದ್ರ ಕೊಡ್ತನಿ ಇಲ್ಲಾಂದ್ರೆ ಸ್ವಲ್ಪ ಮನೆಗ್ ಏನು ಏ ಹೆಣ್ಣ್ಮಕ್ಳು ಬೆಳೆದ ಬೆಳೆದ ಏನೈತಿ. ಸಂದರ್ಭಂಗರ. ಒಯ್ತು ಇಟ್ಟಂತ ತಂತ್ ಕೊಡ್ತಲ ಅಷ್ಟಿಗೆ ಯಾಕ ಅನಸೈತಿನಿ ಅವ್ನ್ ಕೇಳಿ ಕೊಟ್ಟ್ ನಡ್ಬರ್ಕ ಅ.
ಇಲ್ಲ ಅದೊಂದು ಬಡ್ಡಿ ಬಡ್ಡಿ ಕಟ್ಟಿ ಬಿಟ್ರೆ ಚಲ ಆತ್ತತದ ಭೀಮಶಂಕ್ರ.
ಕಡ್ತಿ ಕಡ್ತಿನಣ್ಣ.
ಹಾ. ನೋಡ ಅದೊಂದ ಸ್ವಲ್ಪ ಎಷ್ಟು ವರ್ಷ ಕಟ್ಟಿದಿ ಸ್ವಲ್ಪ. ಆದಷ್ಟು ಬೇಗನಾ ಹೆಂಗನ್ ಇದು ಮಾಡು ಯಾಕಂದ್ರ ಇನ್ನೊಬ್ರು. ನಮ್ಮ ಹೆಂಡ್ತಿಗೆ ನೋಡಿದ್ರ. ಹಂಗೆ ಹೇಳದು ವಿಶ್ಯಕಿನ ಗೊತ್ತಾಯ್ತ್ ಅಂದ್ರು ಸ್ವಲ್ಪ ಹಿರಣ .
ಹಾ ಆಕ್ತನ ಈಗ ಅದ್ರಾಗ ಅಕ್ಕೋರ್ನು ಸ್ವಲ್ಪ್ ಬೆರ್ಕ್ಯಾರ.
ಹಾ ಗೊತ್ತದಲ್ಲ ಇಲ್ಲ ನಿನ್ಗ್ ಗೊತ್ತದ. ನೀನೊಂದ್ ತಿಳ್ಕೊಂತಿದಿ ಇಲಂತಂದಿಲ್ಲ ನೋಡ್ ಮತ್ ನೀನೆ ತಿಳ್ಕೋಬೇಕ್ ನೋಡಪ ಅಕೋರ ಹೆಂಗದರ ಹೆಂಗಿಲ್. ಅಂತಂದು ಅದ್ರಗ ಅವ್ರ ಮಾಮ ಇವ್ ಈ ನಮ್ ಮಾಮ ಮತ್ತು ಈಗ ನಮ್ ಹೆಣಮಕ್ಳನ ಅವ್ರ ಅಣ್ಣ ರೊಕೊಟ್ಟವ. ನಿನಗಂತ್ರು ಗೊತ್ತಿದ್ದೆ ಅದ. ಈಗ್ ಏನ್ ಮಾಡ್ಬೇಕದ ಈಗ ಅವ್ರು ಇವ್ರ್ದು ಈಗ ಕರಿಮಣಿ ಕ ಕರಿಮಾರಿ ಕಟ್ಗಕ್ ಬರದಲ.
ಹ್ಮ್.
ಹ ಮತ್ತೆ ಬೈತಾನ ಇದು ಮಾಡ್ತಾನ ಅಂತಂದು ನಾನು ಹೇ ನಡಿಯಪ್. ನಾ ಈಗ ಮನುಷ್ಯ ಹುಟ್ಟಿದ್ಗಳಿಗ ಇನ್ನೊಬ್ರಿಗ್ ಸಹಾಯ ಮಾಡ್ಬಕು.
ಹ್ಮ್.
ಒಳ್ಳೇದ್ ಬಯಸ್ಬಕು ಅದು ಬಿಟ್ಟು ಕೆಟ್ಟದ್ ಬಯಸಿದ್ರ ಏನಾಗಲ್ಲೋ ನೀನ್ ಮಾಡಿದ್ದು ನೀನ್ ಊಣುತಿದೆ ಅಂತ್. ಅಂತ ನಾನ ಗಪೈದಿನಿ ನಮ್ಮ ಹೆಣ್ಮಕ್ಳಿಗನ ಅಂದಿಲ್ಲ ನಮ್ ಬಾವಗನು ಅಂದಿಲ್ ನನು.
ಹ್ಮ ಹ್ಮ್.
ಯ ಮತ್ತೆ ಯಾವದೇ ಕಾರ್ಣಕ್ಕೂ ಅವ್ರಿಗ್ ಮಿಸ್ಗ ಮಾತೆ ಇಲ್ಲ.
ಹ್ಮ್ ಮತ್ತ ನೋಡಿದ್ದಾದ ಅಕ್ಕೋರ್ನು ಸ್ವಲ್ಪ ಬೆರಿ ಕೆರ ನೀನು ಸ್ವಲ್ಪ ಸಂಭೈತ ಮನ್ಷಿ ನಿನ್ನ.
ಹ ಮತ್ತೆ ನಾವು ಅಲ್ಲಂದ್ರ ಅದ್ ಹೆಜ್ಜೆನೆ ತುಳಿಯೋದಿಲ್ಲ ನನು.
ಹ್ಮ ನೋಡಣ ಇದೊಂದ್ ತಿಂಗ್ಳು ಟೈಂವು. ಕೊಡ ಮತ್ತೆ ಕೋ ಅದ್ ನನಗಿನ್ ಏನನ್ ಮಾಡ್ಲಿಕಂದ್ರ ಅದ್ ಗಂಟಿ ಚೇಚುನ್ ಕೇಳು ಇಲ್ಲಾಂದ್ರ. ಇಲ್ಲ ನಾ ಎಟೊತ್ತಿದ್ರರು ಬಡ್ಡಿ ಕಟ್ಬೇಕ್ ಅಂದ್ರೂ ಮತ್ತೆ ನಾನ್ ಇನ್ನೊಂದ ಸನ್ ಕೊಡ್ಬೇಕ
ಅ ಅಷ್ಟ ಮಾಡು ಅಷ್ಟು ನೋಡು ಈ ತಿಂಗಳ ಆಗಲಕ್ಕ ಮುಂದಿನ ತಿಂಗಳು ಆ ಮುಗ್ಗಿಯವರಿಗನು ನಮಗ ಸ್ವಲ್ಪ ಸಹಾಯ ಮಾಡಿಬಹುದು
ಆಯ್ತು ಅಣ್ಣಾ ಆಡತಿದ ಇದ್ರು ಮಾಡ್ತೇನಿ
ಅಷ್ಟೇ ನೋಡ್ ಭೀಮಶಂಕರ ಕೇಳ್ಕದು ಮತ್ತೇನ ಇಷ್ಟ ರಾತ್ರಿ ಹಚ್ಚಿನಿ ಅ ಅಂತ ತಪ್ಪ ತಿಳ್ಕೊಬೇಡ ರಾತ್ರಿ ಯಾರು ಸಾಲ ಕೇಳೋದಿಲ್ಲ ಬಟ್ ನನಗ ಸ್ವಲ್ಪ ಪರಿಸ್ಥಿತಿ ಹಿಂಗ್ ಬಂದಕ ಹೇಳಿ ನಾ
ಇಡ್ಲಿ
ಹಾ ಸರಿ